ಅಲ್ರಿ ಟೀ ಆಗ್ಯದ್ರಿ.
ಹಾ ರೀ ಇವಾಗಾಯ್ತು ನಿಮ್ದ್ರಿ
ನಂದೇನ ಇಲ್ಲಾ ನೋಡ್ರಿ ಕುಡಿಯಲ್ಲ ನನ್ ಸಾಯಂಕಾಲ
ಹೌದ್ರಿ ಹ್ಮ ಸ್ಕೂಲಿಗೆ ಹೋಗಿ ಬಂದ್ರಿ
ಹೋಗ್ ಬಂದೇರಿ ಮೂರ್ವರೆಗ್ ಬಂದೇರಿ
ಹಾ ರೀ
ಬ ಅಲ್ಲಿಂದ ನಡ್ಕೊ ಬರ ಅಷ್ಟಿಗೆ ಸಾಕಾಗಿ ಮತ್ತೆ ಇಲ್ಲಿಂದ ಸಂತೆ ಹೋಗ್ ಬರಕ್ ಶಾಕ್ ಆಗ್ಬಿಡತ್ರಿ
ಹ್ಮ್ ಹ್ಮ್ ಹ್ಮ್
ಹ್ಮ
ನಡ್ಕೊತೋಗಿ ನಡ್ಕೊತ ಬರೋದ
ಹ್ಮ್ ನಡ್ಕಂತು ಹೋಗಿ ನಡ್ಕಂತಾನ ಬನ್ನಿ ರಾಮು ಅಲ್ಲೇ ಹೋಗೇನಲ್ರರಿ ಅವ್ರಿನ್ ಬಿಡಾಕ
ಹೌದೌದ್ರೆ
ಹಂಗಾಗಿ ನಾನೇ ಸಂತೆಕ್ಕೆ ಹೋದಂಗಗೆಲ್ಲಾರಿ ಬೈಕ್ ಮಲೋಗ ತಿದುಗ ಸಂತೆಕ್
ಹ್ಮ್ ಹ್ಮ್
ದೂರ ಆಗತ್ರೀ ಇವತ್ ನಡ್ಕಂತ ಹೋದ್ನಿರಿ ಯಾರ ಸಿಗ್ಲಿಲ್ಲ ಸಣ್ಣ ತಮ್ಮ ಎಕ್ಸಾಮ್ ಆದಂತ್ರಿ ಹೋಗ್ಬಿಟ್ಟಾನ ಒಂದೆ ಡಿಗ್ರಿ ಅಲ್ರಿವಾಗ ನಡ್ದವ್ರೆ ಎಕ್ಸಾಮ್ ಹ್ಮ್ ಎಕ್ಸಾಮಿಗ್ ಹೋಗೇನ್ರತ್
ಹಾ ಹಾ
ಹ್ಮ್
ನೋಡಿ ಹಾ ನಾವವು ಬಂದೆ ನೋಡ್ರಿ ಹ ಐದುವರೆ ಪೋನ ಆದ್ರ ಬಂದ ಮಗತ್
ಹೌದ್ರಿ ಲೇಟ್ ಆಗುತ್ತೆ ಮತ್ ನೀವ ಬೇರೆ ಊರ್ಲಿಂದ ಬರ್ಬೇಕಲ್ಲ
ಹ್ಮ್ ಲೇಟ್ ಆಕ್ರೀ ಮತ್ತ್ ಅರ್ಧರ್ ತಸ್ ಬಸ್ಸಿಗೆ ವೇಟ್ ಮಾಡ್ಬೇಕ್ರಿ ಅಲ್ ನಾವು
ಹ್ಮ್ ಬಸ್ಸಿಗೆ ಕಾಯಬೇಕಂದ್ರ ಕೂತಿ ಹಿಗ್ ಬರ್ತದ ನೋಡ್ರಿ
ಬತ ಅದ್ರಾಗ ಸ್ಕೂಲ್ ವ್ಯಾನ್ ಹೋಗತ್ರಿ ಸ್ಕೂಲ್ ವ್ಯಾನ್ ಅಂದ್ರೆ ನಮ ಊರ್ ಮೇಲ್ ಬರಲ್ಲ ಬಟ್ ಆಕಡೆ ಎಲ್ಲ ನಾಕ್ ಊರ್ ತಿರ್ಗಾಡ್ ಹಕೊಂಡ ಆಮೇಲಿ ಒಳಗ್ ಗ್ಲಾಸ್ ನಮೋರಿಗ್ ಬರ್ತದ್ರೀ ಆ ಬಸ್ಸಿಗ ಹ ಲೇಟ್ ಆಗತ್ರಿ ಒಂದೊಂದ್ಸತಿ ನಮ್ ಬಸ್ ಜಲ್ದಿನೇ ಬರ್ತದ ಸುಮ್ನೆ ಊರೆಲ್ಲಾ ಸುತ್ತ ತರ್ಕೊಂಡ್ ಹುಡ್ಗರು ಕೂಡ ಮೊದ್ಲೆ ತಲಿ ಹಡ್ಕ ಕೊಂಡ ಬ್ಯಸ್ರ ಆಗರ್ತದ ಮತ್ತ ಅವ್ರ ಜೊತೆ ನೀ ಹೋಗ್ಬೇಕಕ್ಲ್ಲ
ಹೌದ್ರಿ
ಅದಲ್ಲಿ ಗೋಜಿಗೆ ಬೇಡ ಅಂತೇಳಿ ಸುಮ್ ಲೇಟ್ ಆದ್ರು ಚಂತಿನ ಅಂತೇಳ ಬಸ್ಸಿಗೆ ಬರ್ತವ್ರಿ
ಹೌದೌದು
ಹ್ಮ್ ಅಷ್ಟೇ ಒಂದ್ ಹತ್ ಹದೈದು ನಿಮಿಷ ಅಷ್ಟೇ ಅದು ಮುಂದ್ ಬಂದ್ರಿ ಇದು ಮುಂದ್ ಬಂದಿ ದು ಬಂದ್ರೆ ಅದು ಬಂದಿ ಇರ್ತದೆ ಅಷ್ಟೇ ಸುಮ್ನೆ ಹ ಕಿರಿ ಕಿರಿನ ಬೇಡಪ್ಪಾ ಅಂತೇಳಿ ಗೌರ್ಮೆಂಟ್ ಬಸ್ ಗೆ ಬಂದ್ಬಡ್ತೇವ್ರೀ
ಒಂದ್ ಲೆಕ್ಕ ಗುಣ ರೀ ಗೌರ್ಮೆಂಟ್ ನದಕ್ ಬರಕ್ಕ ಹ್ಮ್
ಯಾರ್ ಬಾಯಿ ಮುತ್ಸಿದ್ರು ಸ್ಕೂಲ್ ಹುಡುಗರು ಬಾಯನೇ ಮುತ್ಸಕ್ ಆಗಲ್ಲಲ್ಲ
ಶಾಲೆಗೆ ಅವ್ರಗ್ ಹದ್ರದ್ರ ಕೆಲ್ಲವ ಬಂದಿರ್ತದ ಹ್ಮ್
ಬಂದ್ಬಿಟ್ಟವ್ರ ಇವತ್ತಾ
ಬಂದ್ ಒಲ್ರಿವತ್ತು
ಹ್ಮ್ ಬಂದಾವ ನೋಡ್ರಿ
ಕರವ್ರಿ ನಂಗು ಒಂದು ಬಂದಿಲ್ಲ ರೀ
ಒಂದು ಬಂದಿಲ್ಲ ಸೋಮಾರ ನಿಂದ ಕಾಣು ಅತಾವ ಅಂತ ಹೇಳನ್ಸರ್ ಈಗ ಅವ್ ನೋಡ್ ಶಿವ ಕಣ ಅಂತಾರ ಅವರು
ಹಾ ಹೌದಾ
ಅವ್ರಗ ಹುಡುಗರ್ ಇಲ್ಲ ಶಿವ ಕರ್ಣ ನೀವ ಅನ ಬರಿ ಟೈಮ್ ಪಾಸ್ ಆದತದ ಅಂತೇಳಿವತ್ ನಿನ್ನೆನೆ ಕರ್ದ್ರಿ ನೀನ್ನೆ ಓಲಿಲ್ಲಾ
ಹ್ಮ್
ಮತ್ತ ಇವತ್ ಎಲ್ಲ ಮತ್ಲೆ ಬಾಮ ಬಾಮ ಅಂತ ಕಿಣ ಕಣ ಕಳಿಸಿ ಹೋದರೆ ನಾ
ಹೌದಲ್ರಿ ಅಂದ್ರೆ ಇದ್ರೊಳಗೆ ಏನು ಮಾತಾಡಕ್ ಹೋಗಬೇಡ್ರಿ ಹೆಸರಂತ ಹೇಳಕ್ ಹೋಗಬಡ್ರ ಅಂತ ನೋಡ್ರಿ
ಹೌದೇನ್ರರಿ
ಹ್ಮ್ ನಿಮ್ಮ್ ಹೆಸರು ಊರು ಯಾವ್ದು ಮಾತಾಡ್ಬೇಡ ಹಾ ಇನ್ನೊಂದ್ಸತಿ ಫೋನ್ ಹಚ್ಚಿ ಕೇಳ್ತರಿ
ಕೇಳ್ತೇನ್ರಿ
ಹಾ ಅದೇ ಅದೇ ನಾವು ಈಗ್ ಬಂದ್ವಲ್ಲ ಮತ್ತ ಗ್ಯಾಸ್ ಇಲ್ರಿ ನಮ್ದಕ್ ಬಂದೇ ಇಲ್ಲ
ಬಂದಿಲ್ಲರಿನಾ
ಬಂದಿಲ್ಲ ಮೆ ಏನ್ ಮಾಡ್ಬತ್ ಇವತ್ ಬರತ್ ಇವತ್ ಬರತ್ ನನ್ಗ್ ಅವ್ರ ಏನು ಹೇಳೋದೆಲ್ಲ ಮನೆಯವ್ರೇ ಹೇಳಂಗಿಲ್ಲ ಒಟ್ಟಿಕ್ ಮತ್ತತ್ ಅದು ಮ ಕಟ್ಗೆ ತಂದು ಇಟ್ಬಿಡ್ತಾರ ಅನಿವಾರ ಮತ್ತೇ ಏನ್ ಮಾಡಬೇಕು
ಮಾಡ್ಬೇಕ್ರ ಅದಕ್
ಹ ಹಾ
ಇಲ್ರರಿ ಅದು ಜಾಸ್ತಿ ತಲೆನೋವು ಆದರೆ ಆದ್ರಿ ಗ್ಯಾಸ್ಂಗ
ನನಗಂತೂ ಬ ನನಗ್ ಮಾಡಿ ಈ ಮಾಡಕ್ ಬೇಸ್ ಇಲ್ರರಿ ಬಾಂಡೆ ತಿಕ್ಕಕ ಬರ್ತದ ಗೊತ್ತಗ ನನಗೆ
ಸ್ವಲ್ಪ ಸಾಬನ್ ಪುಡಿ ಎಣ್ಣೆ ಹಾಕಿ ಹಚ್ಚ್ರಿ ಹ್ಮ ಮಣ್ಣ ಹಚ್ಚಿ ಇಡದಕಿನ ಸಾಬನ್ ಪುಡಿ ಎಣ್ಣೆಣ ಕಲ್ಸಿ ಹಚ್ಚಿದ್ರೆ ಏನ್ ಅಷ್ಟ
ಹ್ಮ್ ಹೋಗ್ತದೆ ಮ ಎ ದಿನ ಒಂದ್ ಕಲ ಎಲ್ಲಿ ಮಾಡಕ್ ಹೋಗ್ಬೇಕು ಅದ್ರೆ ಸ್ಕೂಲಿ ಲೇಟ್ ಆಗುತ್ತ ಅಂತ ಪಟಾಪಟ ಅಡೀಗ ಮಾಡೀಡದು ಮತ್ತೆ ಹೋಗತ್ ನ ತಿಕ್ಕ ನವು ಲೇಟ್ ಆಗೈತ್ ಅಂದ್ರ ಬಂದ ಮೇಲೆ ತಿಕ್ಕೋತ್ ಕುಂದ್ರ ತಯಸ್ಕತ್ಲ
ಹ್ಮ್ ಅದು ಲೇಟ್ ಆಗತ್ರಿ ನೀವೇನ್ ಹಂಗಗೆ ಇಡ್ತೀರಿನ್ರರಿ ಏನ ಮಣ್ಣ ಹಚ್ಚಿದತ್ರಿ
ಹಗೆ ಇಟ್ಟು ಬಿಡ್ತೀನಿ ನಾನು
ಅಂಗಡಿ ಬ್ಯಾಡ್ರಿ ಇನ್ ನಾನ್ ಇನ್ ಮಣ್ಣ ಹಚ್ಚಕ್ ಕೈ ಇಲ್ಲಾ ಅಂದ್ರೆ ಸಾಬಾನ್ ಪುಡಿ ಹೇಳನದ ಸಾಬನ್ ಪುಡಿ ಎಣ್ಣೆತ್ರಿ ಮೊನ್ನೆ ಮದ್ವೆೆಗೆಲ್ಲ ಹಂಗ ಮಾಡ್ಯಾರ್ ನೋಡ್ರಿ ಎಲ್ಲಾರ
ಅದೇ ಅದ್ ಗೊತ್ತರಿ ಸುಮ್ ಸುಮನೆ ಇಟ್ಟ ಕೈಯಲ್ಲಿ ಸಣ್ಣ ಸಣ್ಣ ಮಾಡ್ಕೋತ ಹೋಲ್ ಬಿಡು ಅಂತ ಹೇಳಿ ಬಿಟ್ಟಬಿಡ್ತ ತನೆ
ಅಲ್ಲ ಸುಮ್ಮನೆಕ್ ಜಾಸ್ತಿ ತಿಕ್ಕಕ್ಕ ಕೈ ನೋ ಆಗತ್ ಮತ್ತೆ
ಹಾ
ಇರೆಲ್ಲಾ ಹಂಗ ಮಾಡ್ಯಾರ ಮೊನ್ನೆಲ್ಲ ಹ್ಮ್
ನಾನು
ಅದಿ ಅದಕ್ಕೆ ಗೊತ್ತರಿ ನನಗನ್ ಗೊತ್ತಿದ್ದಿಲ್ಲ ಇದು ಅವ್ರ ಮನೆ ಎಲ್ಲಾ ಮಾಡತಿದ್ರಲ್ಲ ನೋಡ್ರಿ
ಇಲ್ಲ ಅದು ಗೊತ್ರಿ ನನಗ ನನ ಎಲ್ ಬುಡು ಆ ನೆನಪಿಗಂಗಿಲ್ಲ ಅದು ಮುಂಜೆನೆ ಅನ್ಕೊಂಡು ಮುಂಜೆನೆ ನೆನಪಾಗಲ್ಲಮ್ಮ ಮಾಡ
ನಾ ಹೋದ್ರಿ ಕೆಲ್ಸದಾಗ ಬಡ ಬಡ ಮಾಡಿ ಹೋಗಿ ಹೋಗಿವನಂಗ ಆಗಿರ್ತದೆ
ನಗತ್ತದ್ನೇಲ್ ತಾಸ ಗಡ್ಲ ಹಚ್ಕೋತ್ ಕುಂದ್ರು ಇ ಬಿಡು ಅನ್ನೋ ಇಟ್ಕೊಂಡು ಹೋಗ್ಬಿಡ್ತನಿ
ಹ್ಮ್ ನೀವಾಗೊತ್ತ್ ತಿಂದಿತದ್ ಬರ್ರಿ
ಹ್ಮ್ ಅದು ಹೊತ್ ನಿಂದ್ರ ನಿಂದ್ರತ್ತದ್ರಿ ಮತ್ತತ್ ನಾನ್ ಬೆಳಿಗ್ಗೆ ಹತ್ತಕ್ ಹೋಗ್ತೀನಲ್ಲ ನಡೀತದೆ ಈಗ ಮತ್ ಸೋಮಾರಲಿಂತ ಎಂಟವರೆಗೆ ಹೋಗ್ಬೇಕ್ರೀ
ಹ್ಮ್
ಸುಮಾರು ಎಂಟುವರೆಗೆ ಹೋಗಿ ಮತ್ತ್ ಬರದ್ ಐದುವರೆ ಪುಣೆ ಆರಕ್ ಬರ್ತೇನ್
ಹೌದೌದ್ರಿ
ಮುಂಜೆನ ಒಗತ್ನಾಗು ಮಾಡದ ಬಂದ ಮೇಲ್ ಮಾಡಕು ಪೇಶನ್ಸ್ ಇರಂಗಗೆ
ಹೌದ್ರಿ ಹಂಗೆ ಆಗತ್ ನೋಡ್ರಿ
ಇನ್ನ ಹುಡುಗರು ಜಾಸ್ತಿ ಅಂತಪರಿಲ್ಲಲ್ಲ ವರ್ಕ್ ಜಾಸ್ತಿ ಇರಲ್ಲ ಮುಂದ್ ಹುಡುಗರು ಅಂದ್ರೆ ವರಕ್ ಇರ್ತದಾ
ಹ್ಮ್
ಇ ಏನ್ ಮಾಡ್ಬೇಕುದು
ವರ್ಕ್ ಪ್ರೈವೇಟ್ ಸ್ಕೂಲ್ ಜಾಸ್ತಿ ರೀ
ಹ್ಮ್ ಇವತ್ ಬರತ್ ಇವತ್ ಬರತ್ ನಾಳೆ ಬರ್ತ್ ನಾಳೆ ಬರ್ತ ಅಂತ ತಿಗಗ್ ನಾಕಕ್ ದಿನ ಆಯ್ತು
ಹ್ಮ್
ಹ್ಮ್ ರೀ
ಹ್ಮ್ ನಮಕಿನ್ನ ನಿನ್ ಜಾಸ್ತಿ ಇರ್ತದಿ
ಅಂದ್ರ ಅಷ್ಟೊಂದ ಪ್ರೈಮರಿ ಅಲ್ರಿ ಅಷ್ಟೊಂದ ನೀಡಲ್ಲ ಅವತ್ ನಾವಂತೂ ಸ್ವಲ್ಪ ಪ್ರಿಪೇರ್ ಆಗ್ಬೇಕಲ್ಲ ಹುಡುಗರ
ಹ್ಮ್ ನಮ್ದನು ಪ್ರಿಪೇರ್ ಆಗಿ ಹೋಗ್ತಿರ ನಾವನು
ಹ್ಮ್ ಅದ್ರಾಗ ಶನಿವಾರಕೊ ಶನಿವಾರ್ಕೊಮ್ ಶನಿವಾರ್ಕೊಮ್ಮ್ ಟೆಸ್ಟ್ ಇರ್ತೀವಲ್ಲಾ
ಹ್ಮ್
ಮತ್ತತ್ವೆೆಲ್ಲಾರಿದ ಆಕ್ತವು
ಹಾ
ಹ್ಮ್
ಹೌದುದ್ರಿ
ಹ್ಮ್
ಹ್ಮ್ ಹ
ಎಂಗೇನಿದು ಅರ್ಥ ಹ್ಮ ಹ ಹ್ಮ್
ಮತ್ತೆ ಹೇಳ್ಬೇಕ
ಮತ್ತೆ ಅಡಗಿರಿ
ಅಡಿಗೆ ಆಯ್ತ್ಂತತ್ ನೋಡ್ರಿ
ಹ್ಮ್ ಹ್ಮ್ ತಮ್ಮ ಮಾಡಿರ್ತಾರ
ಮಾಡಿರ್ತ ಮಾಡ್ಯಾರಂತ್ ಆಯ್ತಂತ್ ನಾನು ಸ್ಕೂಲಾಗ ಊಟ ಮಾಡಿ ಬಂದೆರಿ ಇವತ್ತು ಹಂಗಾಗಿ ಮಾಡಿಲ್ಲ ಮಧ್ಯಾಹ್ನ
ಆ ಸ್ಕೂಲ್ ಒಳಗ ಐತಿಲ್ರರಿ ಬಿಸಿ ಊಟ.
ಬಿಸಿ ಊಟ ಐತ್ರಿ ಇವತ್ತ ಮಾಡ್ಸ್ಯಾರಿ ಸರ್. ನಿನ್ನೆ ಮೊನೆೆಲ್ಲಾ ಮಾಡಿಲ್ಲ ಈ ಕ್ಲೀನ್ ಮಾಡ್ಕೊಂಡಾರ ಎರಡ್ ಮೂರ್ ದಿನ.
ಹ್ಮ್.
ಇವತ್ ಮಾಡಾರ ಚೆನ್ನಾಗ್ ಮಾಡಿದ್ರಿ. ಚಿತ್ರಾನ್ನ ಬಾರಿ ಚೆನ್ನಾಗ ಆಗಿತ್ತ ವಗ್ಗರಣಿ ಕೊಟ್ಟ ಅನ್ನ
ಈ ಬಾಳ ಇಷ್ಟಾರಿ ಬಾರಿ ರುಚಿ ಮಾಡ್ತಾರ.
ನಾ ಡೇಲಿ ಉಣಲ್ಲರಿ ಡೇಲಿ ಚೆನ್ನಾಗಿರಲ್ಲರಿ ಅದ ಎಲ್ಲಾ ಹುಡ್ಗರ್ ಬಂದಾಗ.
ಹ್ಮ.
ಇವತ್ತು ಚೆನ್ನಾಗಾಗಿತ್ತು ಉಂಡೆ ನಾನು.
ಹಾ ಹಾ.
ಹ್ಮ್.
ಆದ್ರೆ ನಾವು ಹೋಗ್ತಿದ್ವಿಲ್ಲ ನಾವು ಕಲಿಯೋ ಟೈಮ್ಗೆ
ಹ್ಮ್.
ಅಲ್ಲೇ ಉನ್ನತಿದ್ವಿ ಮಧ್ಯಾಹ್ನ.
ನಾವೇನ್ ಹೈಸ್ಕೂಲ್ ಅಲ್ಲಿ
ಅ ಅನ್ನ ಸಾರ್ ನೂ ರುಚಿ ಆಗ್ತಿತ್ತು ಶನಿವಾರಕೊಮ್ಮೆ ಉಪ್ಪಿಟ್ಟು ಮಾಡ್ತಿರ. ತಿದ್ರ ಒಂದೊಂದ್ಸತಿ ಚಿತ್ರನ್ನ ಮಾಡ್ತಿದ್ರು. ಏನಿಲ್ಲ ಕೆಳಗಿನ ಹೊತ್ತಿರುತ್ತಲ್ಲ ಅದನ್ನು ಬಳ್ದ್ ಬಳ್ದ ಹಾಕೊತಿದ್ದಿ.
ನಾನ್ ಅದ್ರ ಮೇಲೆ ಯಾವಾಗಾನ ಹೊತ್ತಿದನ್ನ ಉಣಕ್ ಹೋತೀನಿ.
ಅದಗ ಬಾಳ್ ಮನೆಂದು ಹೊತ್ತಿದ್ದು ಹೋಗಂಗಿಲ್ರಿ ಮತ್ತ ಅದು ಅಲ್ಲಿ ಸ್ಕೂಲ್ ಟೈಮ್ ಒಳಗ ಒತ್ತಿರ್ತದಲ್ಲ ಅದನ್ ತಿನ್ನೋಕ್ ರುಚಿ ಅನ್ಸುತ್ತೆ.
ಅದ ಟೇಸ್ಟ್ ಬೇರೆ ಅದ.
ಹಾ. ಅದೇನ್ ಅಡಗೆ ಜಾಸ್ತಿ ಇರುತ್ತ ಅಂತಾಗಿರ್ತ ನೀನು ರೇಷನ್ಕ್ಕಿ ಅಂತತ್ತದ ಗೊತ್ತಿಲ್ಲ.
ರೇಷನ ಅಕ್ಕೆ ಎಂತಾನೇ ಚಲಾಗಿರ್ತದ ಅದ ನಾನು ಇವಾಗ ಯಾವಾಗ ಅಲ್ಲಿ ಹುಡುಗುರ್ಗಿನ್ ನೀಡ್ತಿರ್ತಾರ ನಿನ್ಂತರ್ತನಲ್ರರಿ. ನಿಂತಿರಬೇಕಾದರ ಲಾಸ್ಟ್ಗ ಚಿತ್ರಾನ್ನ ಇದ ಪಲವಾನ್ನ ಹೊತ್ತಿದ್ದ ಇರ್ತದಲ್ಲಾ ಸ್ವಲ್ಪ ಹೊತ್ತ ಅಲ್ಲೇ ಇಟ್ಕೊಂಡ್ ಬರ್ತೀನಿ ತಿಂದು ಬರ್ತನ್ರಿ. ಹ ಆಂಟಿ ಅವ್ರನ್ನ ತಿಂತಿರ್ತಾರ ನೀಡವರು ಅವ್ರ ಜೊತೆಗ ನಾನುನು. ಚೆನ್ನಾಗಿರ್ತದ ಅದ.
ಅದು ಬರಿ ಟೇಸ್ಟ ಅದ.
ಹ್ಮ್. ಹೌದ್ರಿ ಚೆನ್ನಾಗಿರ್ತದ್ರಿ ಅದು ಹೊತ್ತಿದ್ದು
ಹ್ಮ್ ನಾವಂತೂ ಫಸ್ಟ್ ಒಟ್ಟಿಗೆ ಬಿಸಿದ ಹಾಕಿಸಿಕೊಂಡು ಬರ್ತಿದ್ವಿ ಎಲ್ಲರ ಉಣ್ಣಾತ್ತನ ಮುಗದ ಸ್ವಲ್ಪ ಲಾಸ್ಟಿಗ್ ಬಳಿತಿರ್ತಾರಲ್ಲ ಅವ ಹೋಗೂನ ಕೆರೆತಿರುತ್ತಾರ ಅದ ಬೋಗಣಿ.
ನಾವ್ ಎಲ್ಲಿರರಿ ನಾವ್ ಟೆಂತ್ ಇದ್ದಾಗಂತ್ರಿ ಲಾಷ್ಟ ಹೋಗದ್ ನಾವೇ. ಆ ಕೆದ್ರದ ಕಲ್ಕೆ ಹೋಗಿರ್ತಿವಿ ಲಾಸ್ಟ್ಗ ನೀಡಾಕ ಕಲ್ಕೆ ಹೋಗಿ ನೀಡಿಸಿಕೊಂಡು ಬಂದ ಬಿಡೋದು.
ಹ ಹಾ ಏನಿಲ್ಲ ಶನಿವಾರಕ ಪಿಕ್ಸ್ ಪಲಾವ್ ಒಂದ್ ಗೊತ್ತಿರ್ತದಲ್ಲಾ. ಇಲ್ಲಿ ಮನಿಲಿಂತ ಏನಾರ ತಗೊಂಡ್ ಹೋಗೋದು ಉಪ್ಪಿನಕಾಯಿ ಅಥವಾ ಖಾರರ
ಹ್ಮ್
ನಿಂಬಿ ಕಾಯಿ ಇಟ್ಕೊಂಡ್ ಹೋಗರು ಫ್ರೆಂಡ್ಸ್ ಎಲ್ಲಾ ಮಾತಾಡ್ಕೊತೋಗೋದು ಹ ನೆಕ್ಸ್ಟ್ ಅ ಹಚ್ತೀರೇಏನ್ರರಿ
ಹಾ ಹಚ್ಚಿತೀವಿ ತೊಗೋರಿ
ಹ್ಮ್